ಹಲೋ ಕೆ ಕೇಳಿಸ್ತ ಆಯ್ತು ಆಯ್ತನು ತನ್ನಿದ್ದ
ಹ್ಮ್ ಆಯ್ತಾ
ಅಷ್ಟಲ್ಲ
ಏನ ಮಾಡ್ತಿದ್ದ.
ಏನಿಲ್ಲ ಸುಮ್ ಕೂತಿದ್ದೆ ಬಯಲಜಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅದಕ್ಕೆ ಫೋನ್ ಮಾಡ ಕೇಳುವ ಅಂತ.
ಲೋ ಬಯಲಜಿನ ಅಪ್ಪಾ ನನಗೂ ಅಷ್ಟ ಐಡಿಯಾ ಇಲ್ಲಲೋ. ಅಂದ್ರೆ ಬರ್ತದೆೇ ಇಲ್ಲ ಅಂತಲ್ಲ. ಅಷ್ಟೊಂದ ಐಡಿಯಾ ಇಲ್ಲ ನೋಡೋಣ ಇರೋ ಏನೋ ಒಂದು ನಾನು ನನಗ ಗೊತ್ತಿರೋದು ಹೇಳ್ತೀನಿ.
ಹ್ಮ.
ನೀನಗ ಗೊತ್ತಿರೋದ ನೀನ ಹೇಳು ಅಷ್ಟೇ ಈಗ.
ಅಷ್ಟೇ ಕ್ವಶನ್ ಪೇಪರ್ ಏನಾರು ಆಯ್ತಾ.
ಕ್ವಶನ್ ಪೇಪರ್ಸು ಐತೆ ಅದೇ ಆಗ್ಲ
ಹ್ಮ ಅದೇ ನನ್ ಫ್ರೆಂಡ ಹೇಳ ಕೇಳಿದಿನಿ ನನ್ ಫ್ರೆಂಡ್ ಒಬ್ಬನ ಅವ್ನು ಇಂಜಿನಿಯಂಗ ಮಾಡ್ತಿದ.
ಅವ್ನು ಕಳಿಸ ಕೊಡ್ತೀನಿ ನಾ ನನ್ನ ಹತ್ರ ಸ್ವಲ್ಪ ಐತಿ ಕಳಿಸ ಕೊಡ್ತನಿ ಬಿಡು ತಲೆ ಕೆಡಸ್ಕ ಬೇಡ ಅಂದಿದ. ಅವ್ನ ಏನಾರು ಕಳಿಸಿದ್ರೆ ಕಳಿಸ್ಕೊಡ್ತೇನಿ ಅಷ್ಟೇ. ಏನ್ ಒಟ್ಟು ಈ ಅರ್ಥ ಮಾಡ್ಕೊಳ್ಳದ ಹೆಂಗೆ ಏನ್ ಗೊತ್ತತಿಲ್ಲಾ.
ಲೋ ಅದೇ ಇವಾಗ ಬಯಾಲಜಿ ಅಂದ್ರೆ ನೇಚರ್. ನೇಚರು ಪ್ಲಾಂಟ್ಸ. ಅನಿಮಲ್ಸು ಅಷ್ಟೇ ಪ್ಲಾಂಟ್ಸ್ ಹಾ
ರೋದು ಸೆಲ್ಸು ಫೋಟೋಸಿಂತಸಿಕ್ಸು ಸನ್ಲೈಟ್ ಹ್ಮ ಅದ ಅದು ಅಷ್ಟ. ಅಷ್ಟೇ ಗೊತ್ತಿರೋದು ಅದ್ ಬಿಟ್ರೆ ಇನ್ನ ನಾನ ಇನ್ನು ಡೀಪ್ ಆಗ ಬರೀಬೇಕು ಅಂದ್ರೆ ಕಷ್ಟ ಐತಿ.
ಏನಿಲ್ಲ ಹ್ಯೂಮನ್ ಪಾರ್ಟ್ಸು ಅದೇ ಹ್ಯೂಮನ್ ಪಾರ್ಟ್ಸು. ಮತ್ತೆ ಹ್ಯೂಮನ್ ಬಾಡಿ.
ಹ್ಮ
ಇನ್ ಜನರಲ್ ಆ ಪ್ಲಾಂಟ್ಸ ಆ ಎನಿಮಲ್ಸ
ಹ್ಮ್
ಇಷ್ಟೇ ಏ ಇನೇ ಇಲ್ಲ ಅದ್ರಲ್ಲಿ ಏನ್
ಎಕ್ಸ್ ಪ್ಲೇನ್ ಹಾರ್ಟ್ ವಿತ್ ಡಯಾಗ್ರಾಮ್ ವಿತ್ ನೀಟ್ ಸ್ಕೆಚ್ ಅಂತ ಕೊಟ್ರೆ ಏನ್ ಮಾಡ್ತಿ
ಏನಿಲ್ಲ ಅದೇ ಇಲ್ಲೋ ಹಾಟು ನನ್ಗೆ ಗೊತ್ತಿರೋ ಪ್ರಕಾರ ಆಟ್ ಬ್ಲಡ್ಸ್ ಬ್ಲಡ್ ಪಂಪ್ ಮಾಡುತ್ತದೆ
ಹ ಹಾ ಬಿಡು ಹಾಟು ಎಕ್ಸಪ್ಲನ್ ಮಾಡ ಬರೀ ಚಿತ್ರನ ಬಿಡಿಸಬೋದು ಆರ್ಟ್ಸ್ ಗಳಿಗ ಗಾಪ್ನ ಇಟ್ಕೋಬೇಕಲ್ಲ ಆರ್ಟ್ಸ್ ಹಾರ್ಟು ಮತ್ತೆ ಲಂಗ್ಸ್ ಇಲ್ಲ ಕಿಡ್ನಿದು
ಅ ಗೊತ್ತಲು ಅದೆಲ್ಲಾ ಅಂದ್ರರು ಎಷ್ಟ್ ನನ್ಗೆ ಅದ್ರ ಬಗ್ಗೆ ಗೊತ್ತು ಟೆಕ್ನಿಕಲ್ ವರ್ಡ್ಸ್ ಅಂತಾರಲ್ಲ ಮೇಜರ್ ಮೇಜರ್ ವರ್ಡ್ಸ್
ನ್ ಪಾರ್ಟ್ಸ್ ಅಂತ ಕೊಡ್ತಾರನ್ಗ ಡಯಾಗ್ರಾಮ್ ಬಿಡಸಿ ಪಾಟ್ಸ ಗಳನ್ನ ಮೆನ್ಷನ್ ಮಾಡ ಬೇಕಲ್ಲ
ಅದೇ ರೈಟ್ ಏನೋ ರೈಟ್ ರೈಟ್ ವಾಲ್ವ ಏನೇನ ಐತ ಅಲ್ಲಿ ಮೂರ್ ಮೂರ್ ವಾಲ್ವ ಚೇಂಬ ಹ ಚೇಂಬರ್ ಸಾರಿ ಚೇಂಬರ್ಸ್
ಚೇಂಬರ್ಸ್ ಅದನ್ನ ಕಲಿಬೇಕು ಅದಂದ್ಮೇಲೆನು ಪ್ಲಯಾಂಟ್ಸ್ ಎಲ್ಲಲ್ಲೂ ಕಲಿಬೇಕಲ್ಲ
ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಪ್ರೋಕರೇಟಕ್ ಯಕುರೇಟಕ್
ಹ್ಮ್ ಅದು ಆಯ್ತಲ್ಲ ಅದಂದು ಬೇಜಾರು ನೀ ತಲೆ ಕೆಡತದೆ ಏನ್ ಬರದು ಅಂತ ಒಂದ ಏರಡಾ ಅಲ್ಲ
ಹ
ನಾ
ಹಲೋ
ಕೇಳಿಸ್ತಾ ಇಲ್ಲ
ಕೇಳಿಸ್ತಿಲ್ವಾ
ಕೆಲಸೈತ್ ಕೆಸೈತ್ ಹೇಳ
ಹ್ಮ್ ಅದೇ ಬಯಾಲಜಿ ಏನ್ ಓದದು ಏನ್ ಬಿಡದು ಡೈಕ್ಟ್ ಗ್ರಾಮ್ಸ ಏನ್ ಒಂದು ಅರ್ಥ ಆಗ್ತಿಲ್ಲ ಹ್ಮ್ ಟೋಟಲ್ ಐದು ಮಾಡಲ್ಲವ ಬೇರದು
ಐದ್ ಮಾಡ ಅದು ಐದ್ ಮಾಡ್ಯದ ಅಲ್ಲಿ ಫಸ್ಟ್ ಮಾಡಿದ್ರಲ್ಲಿ ಪ್ಲಾಂಟ್ಸ್ ಎಲ್ಲೋ ಅನಿಮಲ್ಸ್ ಎಲ್ಲೋ
ಹಾ
ಮತ್ತೆ ನ್ಯೂಕ್ಲಿಕ್ ಆಸಿಡ್ಸ ಅದನನ ಐತೆ ಅದೆಲ್ಲ ಹೊದ್ಕ ಸೆಕೆಂಡ್ ನೋಡಿಲ್ಲ್ಲಿ ಏನಾಯ್ತಪ್ಪ ಅ ಅದು ಬರ್ತದೆ ಸೆಕೆಂಡ್ ಮಾಡಲಲ್ಲಿ
ಹ
ಹದೆಲ್ಲ ಅದು ಹಾ ಇದು ಅದೇನು ಆರ್ಟಿ ಆರ್ಟಿಫಿಷಿಯಲ್ ಏನೋ ಐತೆ
ಆರ್ಟಿಫಿಷಿಯಲ್
ಏನ ಐತೆ ಆರ್ಟಿಫಿಶಿಯಲ್ ಪ್ಲಾಂಟ್ಸ್ ಅದೇನೋ ಐತೆ ಅದು ನೆನಪು ತಲ್ಲ ಅದು ಯ ಅಲ್ಲಲ್ಲಿ ಅಲ್ಲ ಅಲ್ಲಲ್ಲ ಹಂಗಲ್ಲ ಆರ್ಟಿಫಿಶಿಯಲ್ ಪ್ಲಾಂಟ್ ವು ಇದು ಏನಐತೆ
ಹಾರ್ಟ ಆರ್ಟಿಫಿಶಿಯಲ್
ಹಾ ಅಲ್ಲ ಅಲ್ಲ ಪ್ಲಯಾಂಟ್ಸ್ ಬಗ್ಗೆನ ಪ್ಲಾಂಟ್ ಪ್ಲಾಂಟ್ಸ್ ಬಗ್ಗೆ ಹಾ
ಹ್ಮ್
ಸಮಾಚಾರ
ಹಳ್ಬೇಕು ಹ್ಮ ಮೂರ್ನೇ ಮಾಡಲ್ಲ
ಹಾ ಮೂರನೇ ಮಾಡಿದ್ಲು ನನಗ್ ಗೊ ಅದೇ ಇನ್ ಮೂರ್ನೇ ಮಾಡೆಲ್ ಗೊತ್ತಿಲ್ಲಾ ನಾಲ್ಕನೇ ಮಾಡ್ಲು ನಾಲ್ಕನೇ ಮಾಡ್ಯೂಲ್ ಐದ್ನೇ ಮೊಡ್ಯೂಲ್ ಕೇಳಲಿ ನಾಲ್ಕನೇ ಮಾಡಲ್ ಐದನೇ ಮಾಡೆಲ್ ಇದಐತೆ ಹ ಹ್ಯುಮನ್ ಬಗ್ಗೆ ಹ್ಯುಮನ್ಸ್ ಬಗ್ಗೆ ಕಿಡ್ನಿ
ಹ್ಮ್
ಮತ್ತೆ ಇದು ಹಾರ್ಟು ಹ ಅದೇ ಇನ್ನ ಎಲ್ಲ ಕಿಡ್ನಿ ಯಮನ್ ಆಟು ಲಂಗ್ಸು
ಹ್ಮ್ ಹ್ಯೂಮನ್ ಬಾಡಿ ಪಾರ್ಟ್ಸ್ ನಾಲ್ಕನೇ ಮಾಡಲ್ಲಿ ಇರೋದಲ್ವಾ ಹ್ಮ್ ಐದ್ನೇ ಮಾಡ್ಯೂಲ್
ಅದೇ ಐದನೇ ಮಾಡಲ್ ಅದೇ ಅನ್ಕೋತೀನಿ ಐದನೇ ಮೊಡ್ಯೂಲ್ ನಾಲ್ಕನೇ ಮಾಡ್ಯೂಲ್ ಅದೇ ಐತೆ ಇನ್ನು ಅದೇ ಇನ್ನು ಅದೇನ ಆಯತಲ್ಲವ ಆರ್ಟಿಫಿಷಿಯಲ್ ಪ್ಲಾಂಟ್ ಏನ ಐತೆ ಲೀಫ್ಸ್ಏನೋ ಐತೆ
ಲೀಫ್ಸ್ ಫೋಟೋ ಸಂಥ ಸಿಕ್ಸ್ ಆತ ಸೆಕೆಂಡ್ ಮಾಡ್ಯೂಲ್
ಅಲ್ಲ ಅಲ್ಲ ಅದ ಐತೆ ಅದು ಐತೆ
ಹ್ಮ್
ಎಲ್ಲ ಅದ ಇರೋದದು ನಮ್ಮ ಐದು ಮಾಡಲು ಅದೇ ಇರೋದು ಓದಬೇಕು ಮತ್ತು ಟೆಕ್ನಿಕಲ್ ರೀಟಂಗ್ಏರೋದೇ ಟೆಕ್ನಿಕಲ್ ರೈಟಿಂಗ್ ಅಲ್ವಾ ಫಸ್ಟ್ ಇರೋದು
ಟೆಕ್ನಿಕಲ್ ರೈಟಿಂಗ್ ಗೊತ್ತಿಲ್ಲ ಟಿಕ್ ಹಾಕದಲ್ವಾ ಏನೋ ಒಂದ ಮಾಡೋವ ಅಂತ ಸುಮ್ಮನೆ ಆಯ್ತಿನಿ ಅಷ್ಟೇ
ಹಂಗಲ್ಲ ಅದ್ರಲ್ಲೂ ಅಲ್ಲೋ ಅದ್ರಲ್ಲಿ ಆನ್ಸರ್ಸ್ ಎಲ್ಲ ಒಂದೇ ತರ ಇರ್ತವೆ
ಹಾ ಇದ್ರಲ್ಲಿ ಹೆಂಗ್ ಕೊಟ್ಟವ್ನು ಗೊತ್ತಾ ಟಿಕ್ ಹಾಕೋದ್ರಲ್ಲಿ ಲಾಂಗ್ ಅಂತ ಆನ್ಸರ್ಸ್ ಎಲ್ಲ ರಾಂಗ್ ಆನ್ಸರ್ಸ್ ಯಾವ್ ಚಿಕ್ಕದಾಗಿ ಇರ್ತಿ ಅದ ಕರೆಕ್ಟಗ ಇರೋದು ಹಂಗ ಕೊಟ್ಟವ್ನೆ ಆನ್ಸರ್ಸ್
ಹ್ಮ ಮೊನ್ನೆ ಮೊನ್ನೆ ಬೂಶಿತ್ ಹೇಳಿದಂಗ ಕೇಳ್ಕೊಂಡು ಹಂಗೆ ಹಾಗ್ಬಿಟ್ಟಿದೀನಿ ನಾನ್ ನೋಡಿದ್ರೆ
ಹ್ಮ್
ಕೆಲವೊಂದು ತಲೆ ಉಪಯೋಗಿಸದೇ ಬದುಕೊಂಡೆ ಮಿಕ್ಕಿದ್ದು ಕೆಲವಂದು ಆಲೋಫ್ ದಿಸು ಲಾಂಗ್ ಅನ್ಸಸ್ ಹಾಕಿದ್ದೀನಿ
ನಾಲ್ಕಕ್ ಐತೆ ನಾಲ್ಕಲ್ಲಿ ಎರಡು ಕರೆಕ್ಟ್ ಆಗಿರೋದು ಅಷ್ಟೇ ಇನ್ನು ಎರಡು
ಹ್ಮ್ ಹ್ ಅದ್ಕ್ಕೆ ನಾನ್ ಭೂಶಿತ್ ಹೇಳ್ದಂಗೆ ಆಲ್ ಆಫ್ ದಿಸ್ ಹಾಕಿದ್ರೆ ನಂದು
ಹೋಗಿರದು ಎಲ್ಲಾ ನಾನು ಬಂದ್ ಚೆಕ್ ಮಾಡ್ದೆ
ನಾನು ಚೆಕ್ ಮಾಡ್ತಿರಲಿಲ್ಲ ನಮ್ ರೂಮೋನು ಚೆಕ್ ಮಾಡ್ತಾವನೆ ನನಗ ಇರಕ್ ಆಯ್ತಾ ಇಲ್ಲ ಅವನು ಅವನು ಅ ಅದೇ ಅವನು ಹದಿನೆಂಟು ಅಂತ ಹತ್ತೊಂಬತ್ತು ಅಂತ ಅವನು
ಹ್ಮ್
ಅವಂದೆ ಹತ್ತುಂಬತ್ತು ಇನ್ನು ನಂದ ಎಷ್ಟು ಬರ್ಬಾರ್ದು ನಾನ್ ಚೆಕ್ ಮಾಡ್ದೆ
ಹ್ಮ್
ಮೂವತ್ತೊಂದ ಬಂತು ಹ ಬಿಡು ಬದಿಕಂಡೆ ಅಂತ ಸುಮ್ನ್ ಅದೇ ಲೋ ನಿಜಾನೂ ನಾನ್ ಫೇಲ್ ಫೇಲ್ ಆಗ್ತೀನಿ ಅನ್ಕೊಂಡೆ
ಓ ನಾವ್ ಹಂಗೆ ಅನ್ಸಿತ್ತು ಸ್ಟಾರ್ಟಿಂಗ್ ಎಲ್ಲ ಕರೆಕ್ಟ್ ಬಂತು ಫಸ್ಟ್ನ ಇದ್ರಲ್ಲಿ ಸೆಕೆಂಡೇ ಪ್ರಶ್ನೆ ತಗುದ್ನ ಅರ್ಧ ತಪ್ಪು ತಪ್ಪು ತಪ್ಪು ತಪ್ಪು ಅನ್ಕ ಬಂತು ಆಮೇಲೆ ಪುನಃ ಅರ್ಧ ಸರಿ ಆಯ್ತು ಒಂದಿಷ್ಟುದ್ದ ಪುನಃ ತಪ್ಪು ತಪ್ಪು ತಪ್ಪು ಅಂತ ಬಂತು ಆಗ ಬಾಯ ಬಂದತಿತ್ತು ಆಮೇಲೆ ಇನ್ನ ಬಾಕಿದೆಲ್ಲ ಕರೆಕ್ಟ್ ಆಯ್ತು ಸದ್ಯ
ಹಾ ನಂದು ಫಸ್ಟ್ ಪೇಜ್ ಸ್ವಲ್ಪ ತಪ್ಪು ಬಂತು ಆಮೇಲೆ ಎಲ್ಲ ಹಾಕೊಂಡ್ ಹೋದೆ ಅವರು ಎಲ್ಲ ಡಿಸ್ಕಸ್ ಮಾಡ್ತರೆ ನಮ್ಮ ರೂಮ್ ಅಲ್ಲಿ ಎಲ್ರರು ಚೆಕ್ ಮಾಡ್ತವ್ರೆ ನಾನ್ ಒಬ್ನ ಚೆಕ್ ಮಾಡ್ತಿಲ್ಲ ಹೇ ಹೋಯ್ತು ಬಿಡು ಸಬ್ಜೆಕ್ಟ್ ಇದು ಇನ್ನೊಂದ್ಸರಿ ಬರ್ಕೊಬೇಕು ಅಂದಕೊಂಡೆ ಆಮೇಲೆ ಬಂದ್ ಚೆಕ್ ಮಾಡ್ತೀನಿ ಎಲ್ಲಾ ಕರೆಕ್ಟ್ ಆಗಿದ್ವು ಸುಮ್ಮನೆ ಅದೇ
ಇನ್ ಮೇಲೆ ಏನ್ ಐದ್ ನಿಮಿಷಕ್ಕೆ ರಿಸಲ್ಟ್ ಅಂತಲ್ಲ
ಏನ್ ಏನು
ಐದ್ ನಿಮಿಷಕ್ಕೆ ರಿಸಲ್ಟ್ ಅಂತೆ ಅಂತಲ್ಲ ಇನ್ಮೇಲಿಂದ
ಅದೇ ಏನಿಲ್ಲ ಐ ಐದ್ ನಿಮಿಷ ರಿಸಲ್ಟ್ ಅಂತ ಎಲ್ಲಾ ಹಂಗೆ ಬಿಡಕ್ ಆಗಲ್ಲ ಏಂದ್ರ ಏನ್ ಮಾಡ್ತಾರ ಅಂದ್ರೆ ಡೇಟ್ ಕೊಟ್ಟಿಡ್ತಾರೆ ಇವಾಗ ಲ್ಯಾಬು ಇವಾಗ ವ್ಯಾಲ್ಯಷನ್ ಇಟ್ಟಿರ್ತಾರೆ ಅನ್ಕೋ ಮಾಡ್ರಿವೆಲ್ಲ ಲ್ಯಾಬು ಇವಾಗ ಇನ್ಸ್ಟಿಟ್ಯೇಟ್ ಕೊಟ್ಟಿರ್ತಾರೆ ಎಲ್ಲ ಬ್ರಾಂಚ್ಗೂ ಅಂದ್ರೆ ಇವಾಗ ಇಪ್ಪತ್ತೈನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ
ಹ್ಮ್
ಮಾಡ್ತಾರೆಂದೆ ಎಲ್ಲಾ ಕಾಲೇಜರು ಅದಷ್ಟು ಮುಗಿಸ್ತಾರೆ ಒ ಒಂದ ಒಂದು ಕಾಲೇಜ ಒಂದು ಒಂದು ಕಾಲೇಜ ಇಲ್ಲ ಎರಡು ಕಾಲೇಜು ಪೆಂಡಂಗ್ ಇಡ್ತಾರೆ ಪೆಂಡಿಂಗ್ ಇಟ್ಟು ಏನ್ ಮಾಡ್ತಾರೆ ಅದ್ರಲ್ಲಿ ಜನ ಕಮ್ಮಿ ಇರ್ತಾರೆ
ಹ್ಮ್
ಕಮ್ಮಿ ಜನ ಇರ್ತಾರಲ್ಲ ಅವ್ರ ಏನ್ ಮಾಡ್ತಾರ ಅಂದ್ರೆ ಅವಾಗ ಆ ಅವ್ರಗೆ ಕಮ್ಮಿ ಜನ ಮುಗ್ಸ್ತಾರೆ.
ಹ್ಮ್
ಹಂಗೆ ಅಪ್ಡೇಟ್ ಅಪ್ಡೇಟ್ ಮಾಡ್ತಾರೆ. ಸಿಸ್ಟಮ್ ಅಪ್ಡೇಟ್ ಮಾಡ್ತಾರೆ ನಂಗೆ ಅದು ಅವರು ಆಮೇಲೆ ರಿಸಲ್ಟ್ ಬಿಟ್ಟಾಗ ಅದು ಆಟೋಮೆಟಿಕ್ ಅಪ್ಡೇಟ್ ಆಯ್ತದ ಅಷ್ಟೇ.
ಹ್ಮ್ ಐದ್ ನಿಮಿಷ ರಿಸಲ್ಟ್ ಆತರ ಏನಾದ್ರು ಬಿಟ್ಬಿಟ್ರೆ ಮುಗೀತ ಬಿಟಿ ಹೇಳ.
ಹ ನಮ್ದ ಹಂಗ್ ಬಿಡಕ್ ಆಗಲ್ಲ ಬಿಡ ನಮ್ದ್ ಹದಿನೇಳು ತರೀಕೆ ಲಾಸ್ಟ್ ಅಲ್ಲ. ಬೇರೆ ಸಿ ಯಸ್ ಅವರ್ದು. ಇಪ್ಪತ್ನಾ ಇಪ್ಪತ್ನಾಕು ಇಪ್ಪ ಸಿ ಎಸ್ ಅವ್ರ ಇಪ್ಪತ್ನಾಕು. ಐತೆ ಇಪ್ಪತ್ನಾಲ್ಕನೇ ತಾರೀಕುರೆಗೂ.
ಅದೇ ಆಶ್ಚರ್ಯ. ತ್ರಿಬಲಿ ಅವ್ರಗ್ ಇನ್ನೂ ಕೊಟ್ಟೇ ಇಲ್ಲ ಯಾಕ ಡೇಟ್ ಯಾವತ್ ಅಂತ ಯಾವತ್ ಕೊಟ್ರು.
ಅವ್ರಿಗೆ ಇಪ್ಪತ್ತು ಮತ್ತೆ ಎಷ್ಟು ಹೇಳೋದ ನಮ್ ರೂಮಲ್ ಒಬ್ಬ ಅದೇ ನನ್ ಬಿಡ್ಮೇಲೆ.
ತ್ರುಬಲ್ಲಿ ಅವ್ರು ಇಲ್ಲ ಅಂದ್ರಲ್ಲ ಕೊಟ್ಟಿಲ್ಲ ಅಂತಂದ್ರಪ್ಪೆನೇ ಕೇಳ್ದೇ ನಾನು. ಹ್ಮ್
ಎಲ್ಲ ಬ್ರಾಂಚ್ಗು ಬಿಟ್ಟ ಇನ್ನ ಅವ್ರಾ ಬ್ರಂಚಗೆ ಬಿಡ್ದೇ ಇದ್ರೆ ಅದಿಗ.
ಗೊತ್ತಿಲ್ಲಪ್ಪ ಬುಟ್ಟಿಲ್ಲಾ ಅಂತಿದ್ರು.
ನಾನ್ ಬಿ ಎಂ ಟಿ ಈ ಬಯಾಲಜಿ ಮುಗಿಸ್ದೊರು ಬಿಎಂ ಟಿ.
ಬಿ ಎಂ ಟಿ ಹದ್ನೇಳಕ್ ಇರೋದು.
ಈ ಹದಿನೊಳೋ ಅದೇನೊ ಬಿಡು.
ಊರಿಗೆ ಹೋಯ್ತಿನಿ ಗ್ಯಾಪ್ ಅಲ್ಲಿ ಒಂದ್ ವಾರ ಗ್ಯಾಪ್ ಐತೆ.
ಊರಿಗ ಹೋಗಕ್ ಒಂದಿನ ಬರಕ್ ಒಂದ ದಿನ ಓದೋದಿಲ್ಲ ಏನಿಲ್ಲ. ಓದಕ್ಕ ಏಯ್ತದ ಅದು ಮನೆಗ ಊರಿಗ್ ಹೋದ್ರೆ.
ಹ್ಮ್
ಕೆಲ್ಸ ನೋಡದೇ ಸರ್ದ ನಮ್ಮನು ಬೇಡ ಅಂದ್ಲು.
ಹ್ಮ್
ಸರಿ ಬಿಡ ಆಯ್ತು ಎಲ್ಲ ಮುಸ್ಕೊಂಡೆ ಬರ್ತೀನಿ ಅನ್ಬಿಟ್ಟು ಸುಮ್ಮನದೇ.
ಹ್ಮ್ ಒಳ್ಳೆ ಕೆಲ್ಸ ಬಿಡತಗೆ.
ನೀನು ಹೋಯ್ತೇನು.
ನೋಡ್ತೀನಿ ಡೌಟ್ ಒಟ್ನಲ್ಲಿ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾವ್ನಿ.
ನೋಡಿ ಏನ್ ಮಾಡ್ತೀಯ ನಿನ್ಗೇನ ಹತ್ರ ನೀನು ಹೋಗ್ ಬರ್ಬೋದು ನನಿಗ್ ದೂರ.
ಹೆಂಗ್ಲ ಹತ್ರ.
ಹೇ ಚಾಮರಾಜನಗರಕ್ ಎಷ್ಟೊತ್ತೊ.
ಎಷ್ಟ ಕೀಲೋಮೀಟರಪ ಇಲ್ಲಿಂದ.
ಎಸ್ಟು.
ಎಷ್ಟು ಇನ್ನೂರು ಆಯ್ತದೆ.
ಹ ನಂದು ಮುನ್ನೂರು ಕಿಲೋಮೀಟರು ನಾನು ಅದು ಬೆಂಗ್ಳೂರ್ ಟ್ರಾಫಿಕ್ ಸಿಗತಿ ನಾನು.
ಟ್ರೈನ್ ಹೋಗ್ಬದಲ್ಲ.
ಟ್ರೈನಲ್ಲಾದರೂ ಬೇಕ ಟೈನ ಎಲ್ಲಾದರೂ ನು ಸಿಗಾಕಂಡೆ ಸಿಕಂತಿನೊ. ಮೆಟ್ ಮೆಟ್ರೋ ಅಂದ್ರೆ ಮೆಟ್ರೋ ಹೆವಿ. ಖರ್ಚು ಲೋ ಎಂಬತ್ತು ರೂಪಾಯಿ ಯಶವಂತಪುರ ಇಂದ ಬೆನ್ಗನಳ್ಳಿಗೆ ಎಷ್ಟತ ಖರ್ಚು ಮಾಡ್ತಯ. ಹಾ ಇವಾಗ್ಲೆ ಯಾವ್ದೇ ದುಡ್ಡುಗಳಿಲ್ದೆ.
ಎಂಬತ್ ರೂಪಾಯಿ ಕೊಟ್ರೆ ಡೈರೆಕ್ಟ್ ಮನೆ ಹತ್ರಗ್ ಹೋಗೋದಲ್ಲಾ
ನನ್ ಮನೆ ನನ್ಗ ಆಕಲ್ಲ ನಾನು ಅಲಗ ಹೋಗೋಕ್ಕಾಗಲ್ಲ ಅಲ್ಲಿಂದ ತಿರಗ ಇನೊಂದ ಬಸ್ ಸಿಕ್ಬೇಕು ನಾನು
ಪೂನ್ನ ಬಸ್ ಹತ್ತಬೇಕಾ
ತಿರ್ಗಾ ಪುನಃ ಬಸ್ಸತ್ತಿ ತಿರ್ಗಾ ನಲ್ವತ್ತ್ ನಲ್ವತ್ ಕಿಲೋಮೀಟರ್ ಹೊಗಬೇಕ ನಾನು ತಿರ್ಗ
ಹ್ಮ್
ಅಲ್ಲ ತಿರ್ಗಾ ತಿರ್ಗಾ ಸೆಂಟ್ರಲ್ ತಿರ್ಗಾ ಟ್ರಾಫಿಕ್ ಇದ್ದೇ ಇರ್ತದೆ ಆಟೋಮೆಟಿಕ್ ಹ
ಬೀಡು ಬೆಂಗಳೂರಲ್ಲಿ ಒಂದ್ ಎಜ್ಜೆ ಇಡ್ಬೇಕುರ ಇಂದು ಮುಂದು ನೋಡ್ಕೊಂದೊ ಒಂದ್ ಅರ್ಧ ಗಂಟೆ ಯೋಚನೆ ಮಾಡ್ಬೇಕ್ತದೆ
ನಿಜಾನೆ
ಅಷ್ಟ್ ಟ್ರಾಫಿಕ್ ಐತಿ ಡ್ಯೂಟಿಗ ಏನಾದ್ರು ಹೋಗ್ಬೇಕು ಅಂತಂದ್ರೆ ಮಿನಿಮಮ್ ಒನ ಅವರ್ ಬೇಗಾನೆ ಬಿಡ್ಬೇಕು
ಅದು ನೀನ್ ಒನ ಅವರ್ ಅಲ್ಲ ಎರಡು ಅವರ್ ತಗೂಂಬಿಟ್ರು ಬೆಳಿಗ್ಗೆ ಆರು ಗಂಟೆಲ್ಲೋಗೂ ಟ್ರಾಫಿಕ್ ಇರಲ್ಲ ಎಂಟ ಗಂಟೆಗೋದಾಗ ಹೆವಿ ಟ್ರಾಫಿಕ್ ಇರ್ತದೆ
ಎಂಟ ಗಂಟೆ ಅಲ್ಲ ಏಳು ಗಂಟೆಗೆ ಸ್ಟಾರ್ಟ್ ಆಯ್ತದೆ ಏಳಏಳುವರೆಗೆ ಏಳುವರೆಗೆ ಸ್ಟಾರ್ಟ್ ಹತ್ತು ಗಂಟೆಗಂಟು ಫುಲ್ ಟ್ರಾಫಿಕೆ
ಏಯ ಇಲ್ಲ ಜಾಸ್ತಿ ಇರ್ತದೆ ಮಾಡ್ಲ ಹೋಗ್ಲಿ ನಾನು
ಹ್ಮ್ ಸರಿ